ಹಲೋ. ಹ ಅಲೋ ಹೇಳಬ ನಾವ್ ಏನ್ ಮಾಡ.
ಏನಲ್ಲ ಸು ಕುಂತವಿ ನೋಡ್ರ.
ಅಂದ್ರೆ ಎಲ್ಲಿಗೆ ಹೋಗಿಲ್ಲ.
ಗ ಯಾವ್ದ ಕೆಲ್ಸಲ್ಲ ಏನಿಲ್ಲ
ಏನ್ ಕೆಲ್ಸ ಏನ್ ನಡವಾ.
ಇದೆ ಒದೊಂದ ಕೆಲ್ಸ ಮಳೆ ಇಲ್ಲ ಬೆಳಿ ಇಲ್ಲ.
ಹ್ಮ್.
ಎಲ್ಲ ಬೀಳ ಈಗಲ ಆಯ್ತು ನಿಮ್ದ.
ಹಾ ಆಯ್ತು ಎಲ್ಲಿಗೋಗಿದೆ. ಎಲ್ಲ ಹೋಗಿದೆ.
ಮ ಮನೆ ಎಲ್ರ. ಸರಿ ಹ ಈಗನ್ ಎಲ್ ಈಗ ಸಂಜಾಗ ಮಳೆ ಬಂದ್ರೆ ಕೆಲ್ಸ ಚಲ.
ಹೌದಾ.
ಹ್ಮ.
ಹ್ಮ್ ಮತ್ತೊಂದ್ ಸಮಾಚಾರ ಶುಗರ್ ಪ್ಯಾಟ್ರಿ ಕೆಲ್ಸಕೋತಿದ್ದೆ.
ಹ ಕದ್ದನ್ ರೊಕ್ಕ ಕೊಟ್ಟಿಲ್ಲ ನಮ ಮಾಲಕ. ಡತರ-
ಸರ.
ಹ್ಮ್ ಸ್ಟಕ್ ಮಾಡಕತರಿ.
ಹೌದಾ ಮತ್ತೆ ಅವಾಗ ಚಲೋ ಅದ.
ಹ ಇನ್ನ ಒಂದ್ ತಿಂಗಗಳಾನ ಕಡ್ತರಿ ಇನ್ನು ಏನ್ ಮಾಡತರಿ
ಹ್ಮ್ ಸ
ನಿಂಬತ್ತ ಹೆಂಗ ನೋಡಿದ್ರ.
ಹ ನನ್ ನಡದ್ ನೋಡ್ರಿ ಹಂಗೆ ಅಂಗಡಗ್ ಬನ್ನಿ ಅಂಗಡಕಂತೇನಿ.
ಂದ ಆರಂಭ ಆಗುದು ಒಳ್ಳೆಗಕ್ಕೆ
ಎಲ್ಲ ಬಿಸ್ನೆಸ್ಲ್ ಡಲ್ ಅದ.
ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ.
ಹಾ ಮ ಎಲ್ಲ ಮಳೆ ಬಂದ ಮಂದಿ. ಕೆಲ್ಸ ನಡದ್ರ ನಂಬಲ್ಲಿ ಗಿರಕ್ ಬರ್ತಾವ ಮಂದಿಗೆ ಕೆಲ್ಸ ನದಿಲ್ಲ ಅಂದ್ರ್ ಗಿರಕ್ಗಳು ಯಾಲ್ ಬರ್ತಾವ.
ಬತ ಆತ-
ನಡದದ ನಡದಲ್ಲ ಪಡದಲ್ಲ ಆಟೆ ಸರಿ ಆಯ್ತು.
ಅವ್ರಕ್ಕ ಇವ್ರ ಹಕ್ಕಾನ ಹತಡ ನೀವು ನಮ್ಗೆ ಯಾವ್ದ ಹತ್ತಕ್ ಬರಲ್ಲ.
ನಾನ್ ಮಾಡ್ಬೇಕಲ್ ಮದೆ ಒಟ್ಟೆ ಪಾಡು. ಹಾ.
ಹೇಳ್ಬೇಕ್ರಿ ಮತ್ತೆ ಹೆಏಂಗ ಮಾಡ್ದ.
ಏನಿಲ್ಲ ಅಂಗ್ಡ ಕುಂತ. ಇದೇ ಮಾಡಿದೆ ಏನ್ ಮಾಡಕಂತ ನನ್ ಕೇಳಿದ್ರ ಆಯ್ತಂತ.
ಮದ್ನ ಆ್ರಏನೇನಿಲ್ಲ ಎಲ್ಲ ಕಾಯಿಲೆ ಜೋನ ಈಗ ಹ್ಮ-
ಏನ್ ಮಳೆ ಬರೋ ಸೂಚನೆ ಆದ ಹೇನಿಲ್ಲ.
ಈ ಹಳ್ತರಿ ಮಳೆ ಬರೋ ಸಿಚುುವೇೇಶನ್ ಆದಂತರಿ ಇನ್ನ ಬರವಲ್ ಮಳೆ ಅದು.
ಹೌದಾ.
ಮಾಳೆ ಬಂದ್ರೆ ಮಸಾಲ ಬಸ ಸರಿ ಕೆಲ್ಸವ.
ಹ್ಮ
ಮಸಾಲ ಮಾಡಡಿದ್ರ ಸಿಗವಲ್ ಎಫ್ ಐ ಡಿ ಕೊಡ್ತಾರ ಒಂತರ ಎಫ್ ಐ ಡಿ ಮೇಲೆ ಅದು ನೋಡಿದ್ರ ಅದನ್ನು ಕೊಡವಲ್ರಿ ನ
ಹೌದ ಎಷ್ಟು ಕೊಡ್ತಾರ ಒಂದ್ ಐಡಿಯ ಮೇಲೆ
ಎಕರೆಕ್ ಎಷ್ಟ ಅಂತ ಮಾಡ್ಯಾರ
ಯಾಕ್ಕೆ ಇಷ್ಟ ಅಂತ ಮಾಡುದ್ರ ಅಲ್ಲ ಅದು ಸರಿ ಚಾಲ್ತದವಾ
ಇ ಸಾಲದಲ್ದ ಏನ್ ಮಾಡ್ಬೇಕು ತಗೊಂಬರೋಕ್ ಹಂಗೆ ಜಾಸ್ತಿ ರಾಕ್ ಕೊಟ್ಟು
ಹೌದು ಯಾವ್ದ್ ಕೊಡ್ತಾರ ಮಸಾಲ ಡಿ ಎ ಪ್ಯಾನ್ ಇನ್ನ ಇವ್ರಿಗೆ
ಡಿ ಎ ಪಿ ಹೀರ ಎರಐದಿಮೂರು ಐ ಇಪ್ಪತ್ತು ಇಪ್ಪತ್ತು
ಎಲ್ಲ ಸನ ಹಂಚಿಲ್ಲ
ಹ್ಮ್ ಹ ಯಕ್ರಪ ಇಷ್ಟ ಇಷ್ಟ ಅಂತ ಮಾಡ್ಯಾರ ಲಿಮಿಟೆಡ್ ಅವೇ ತಗೋ ಹೋಗುದು ಅದ ರೇಟ್ ನೋಡಿದ್ರೆ ಜಗ್ಗೆ ಯ
ಹಾ ಇಲ್ಲ ತಗೋಬೇಕ ಸಬ್ಸಿಡಿ ಗಿಬ್ಸಿಡಿ ಹೋಗ್ಬೇಕು
ಇಲ್ಲಾರ ಕೊಡ್ತನಂದ್ರ ನಮ್ಮ ಹತ್ರಾನ ಇಲ್ಲಿ ಅಂಗಡಿಗಳು ಅದಾವಲ್ಲ ಅವ್ರ ಇನ್ನ ಸ್ಟಾರ್ಟೇ ಮಾಡಿಲ್ಲ ಕೊಡ್ತಿೀವಿ ಕೊಡ್ತಿೀವ ಅನ್ನೋದ್ರಾಗ ಯದಾರ ಬ್ರ
ಇಂದು ಸ್ಟಾರ್ಟ ಆಲ್ಲ
ಹ್ಮ್
ಸರಿ ಸರಿ ಮತ್ತೆನ್ ಸಮಾಚಾರ ಹ ಅತ್ತ ಚಲೋ ನಾಟ್ಯದ
ಂದ ಆ ಅದ ಮತ್ತೆ ಬೀಜುಪಪ
ಕ ಅಲ್ಲಿ ನಾಟ್ಯಲ್ಲ
ತೌಳ ಕೌಳಗ ಮಳೆಗ ಒಂದು ಬೀಜ ಮ ಆಗ್ತಲವ
ಹ್ಮ
ಮತ್ತೆ ಹಚ್ವಾಗ್ರೌದಾ
ಮತ್ತೆ ಹಚ್ಬಕ್ ಮತ್ತೆ ಓಟ ನ್ ವಾದದ ವಾದದ
ವದಲ್ ವದಲ್ಲಾಚ್ಚು ಪೋಕರ
ಹೌದಾ
ಹ್ಮ್ ಓಟ ಅಂದ್ರೆ ಮತ್ತೆ ಬಾಳ ಲಾಸ್ ಆ
ಹ್ಮ್ ಹ್ಮ್
ಅಲ್ಲ ಅಂಬಗಳಗೆಲ್ಲ ಯಾರಿಗೆಗೆ ಚರ್ಚಕಯ್ತಾರ ಅವ್ರಗೆಲ್ಲ ಮೈನ್ ನೋಡ
ಹೌದಾ
ಹ್ಮ್
ಮಳ್ಯಾಗ ಇವತ್ತಾನ ಏನ್ ಬರಂಗ ಅದ ಇಲ್
ಅದ ಇವತ್ತರ ಹವಾಮಾನ ಇಲಾಖೆದಾರ ಪೋನ್ ಹಚ್ಚಿದ್ರ ಬರ್ತಂದ್ ನೋಡ್ರಿ ಅವತ್ತಂತರ ಮಳೆನೇ ಬರವಲ್ವ
ಎದರ್ದ ಅವ್ರು ಹೇಳ ನಂಗ ಮಳೆ ಬಂದ ತಂದ್ರೆ ಹಿಂಗ
ಹೇಳ್ತಾರಪಪ ಅವ್ರನ ಎಷ್ಟ ಎಂತ ದಿನ ಹೆಂಗ್ ಬರ್ತದಂತ
ಎಸ್ ನಂದಬಾರ ಪ್ರಮಂತಳ
ಈ ಆಡು ಮಗನ ಇವಾಗ ಯಾದಗಿರಿ ಅವತ್ತು ಬಾಳ ಜಾಸ್ತಿ ಮಳೆ ಆದದಂತಾರ
ನಿನ್ನೆ ಏನು ಯಾದ್ಗಿರಿ ಬಂದದಂತು ಮಳೆ
ನಿನ್ನ ಸ್ವಲ್ಪ ಒಂದ ಹನಿ ಎರಡುನ ಉದರ್ದಂಗ ಮಾಡಿತ್್ರ ಹೋಗ್ಬ ಬಿಡಿತದ ಮತ್ತೆ
ಅಲ್ಲ ಯಾದ್ಗಿರಿಯಾಗಿ ಚಲ ಬಂದದ ಅಂದ್ರೆ ಅದಕ್ಕೆ
ಅಲ್ಲಾದ್ರೆ ನಮ್ ಹಳ್ಳಿ ಕಡಿ ಬರದಲ್ಲ ಬೇರೆ ಶೀಟೆಗೆ ಬರ್ತದ
ಇ ಬೆಳೆಗಳು ಜಗ್ಗೆ ಒನ್ ಬರ
ಬೆಂಗಳೂರಾಗಂತ್ರ ದಿನ ಬರ್ತದಂತ ಅಲ್ಲಿಯ ನ ಏನ್ ಇದಿದ್ದ
ಅಲ್ಲಿ ಮಳೆ ಬಂದೆ ಎಲ್ಲ ಕೆಲ್ಸ ಮಾಡ್ ಇಲ್ಲಿ ಮಳೆ ಬರ್ಲಾದ್ರೆ ಕೆಲ್ಸಗಳು ಇದ್ರೆ ಆಗವದು
ಹ್ಮ್ ಎಲ್ಲಾ ರೈತರಿಗ್ ಲಾಕ್ ನೋಂಟ್ರ ಹೊಟ್ಟ
ಹಾ
ರೈತರು ಇರುವಾಗ ಮಾಡ ಹೊಲ ಮನೆ ಬುಟ್ಟೆ ಇಲ್ಲಂದ ಬೆಂಗಗಳೂರು ಕ್ಗಳೂರು ದು
ಹಾ ಎಸ್ ಎಗ್ರ ಇತ ರ ಪತ್ರಿ
ನಮ್ದ ಒಂದ್ ಐದ್ ಎಕರ ಆದ್ರೆ
ಷ್ಟ ಬಾಗಿಟ
ಹ ಹದ್ನಾರು ಪಾಕೆಟ್ ಹಗೆಯಾವ ಮತ್ತೆ ಎರಡು ಪ್ಯಾಕೆಟ್ ಹಸರುೋಗ
ಮತ್ತೆ ಆಾರ್ ಪ್ಯಾ ಗ ಗ್ಯಾಪ್ ಅ ಆದ
ಹಾ ಎರಡು ವತ ಹ ಮೂರು ವತ ಅವನು
ಹ್ಮ್.
ಹ್ಮ ಜಾಸ್ತಿ ಅ ಮತ್ತೆ ಕೂಳ ಇರ್ತಾರ ತೊಂಡ.
ಅದ್ ಯಾವ್ದದ್ ಚದಿ ಎಣ್ಣೆ ಅಂತಾರಲ್ಲ ಎಣ್ಣೆ ಗಿಣ್ಣೆ ಹೊಡದ್ರಾ.
ಇಲ್ರ ಮಳೆ ಬಂದಿದ್ದಿಲ್ಲ ಹೊಡೆದಿದ್ದಿಲ್ಲ ನಾ.
ಹೌದಾ.
ಹ್ಮ ಮಳೆ ಬಂದಿತ್ತಂತಂದ್ರೆ ಸ್ವಲ್ಪ ಹಸಿರಾಕೆ ಹೊಡಿಬೇಕದು.
ಅದು ಹೊಡೆದ್ರೆ ಏನ್ ಬೆಳಿಗ್ ಏನ್ ಪ್ರಾಬ್ಲಮ್ ಆಗಲ್ಲ.
ಮಚದ ಮೂರ್ ದಿನಕ್ಕೆ ಹೂಡಿಬೇಕಲ್ರ. ಅ ಹಾ ಹಾ. ಮೂರು ದಿನ ದವಳಗ್ ಹೊಡಿಬೇಕ ಬಿಜಕ ಏನು ಎಫೆಕ್ಟ್ ಆಗಲ್ಲ.
ಹೌದಾ.
ನಿಮದು ಮನ ಅದ ಹೆಂಗ.
ಅದೇ ಸೆಂಟ್ರಿಂಗ್ ಹೊಡಿಬೇಕು.
ಹ ಇಲ್ಲ ಸಜ್ಜನೆೆಂಟ್ಲಕ್ ಬಂದದ್ರಿ ಸಜ್ಜ ಹೆಂಟ್ಲಕ್ ಬಂದೆಂತು.
ಪೈಸ ನಿೆಂಟಲೆಗ.
ಹಾ ನಿಂಗಪ್ಪ ಗ್ಯಾರೇಜ್ ತರದೇನ ಗಾಡಿ ಸ್ವಲ್ಪ್ ಪ್ರಾಬ್ಲಮ್ ಆಗಿತ್ ನನ್ರಿ. ಅಲ್ಲ ಅಲ್ಲೇ ಹೀರೇನಂದೆ ಗ್ಯಾರೇಜ್ ಅಲ್ಲ. ಕು ತರ್ತರಲ್ಲಕ್ಕೆ ನಿಂಗಪ್ಪ ಬಂದಾನ ಏನೋ ಅನ್ ಕೇಳಿ.
ಬಂದಲ್ರೀ ನಿನ್ ಅರ್ತನ ನಿನ್ನೆ ಬಂದಿದ್ದ ನೋಡ್ರಿ.
ನಿನ್ನೆ ಇವತ್ ಬಂದಿಲ್ರಿ.
ಇವತ್ತ ಬಂದಿಲ್ಲ ನೋಡ್ರಿ ನಿನ್ನೆ ಬಂದಿದೆ ಯಾಕ ಬಾಳ
ಏನ್ ರೀ ಒಂದ್ ದಿನ ಬರ್ತಾನ ಒಂದ್ ಆರಂಭಿಸ್ತಾನ ಗಾಡಿ ಪ್ರಾಬ್ಲಮ್ ಆಗ ರಾತ್ನೆಲ್ಲ ಮಾಡತೀವಿ.
ಇರ್ತಅಲರಿ ಅವರು ಕಮಿಟ್ಮೆಂಟ್ಸ್ ನಿಮ ಇದ್ದಂಗ. ಅಲ್ಲಿನ ಯಾದ್ಗಿರ ಬಂದ್ ಗ್ಯಾರೇಜ್ ಆಗ ಅವರ್ಗನು. ಹಾ ಎಡ್ ಎರಡು ಅದಾವ ಅವರು.
ಹೌದ್ರೀ.
ಇನ್ನು ಹೋಗ ಒಂದಲ್ಲಿ ಆದ್ರ ಗಳಿಕೆ ಆಂಗಿಲ್ಲ.
ಹಂಗ ಹೊಟ್ಟ ಎಡು ಆ ಕಡೆ ಇಂದ ನಡಿಬೇಕಕ್ ಈ ಕಡ ಇಿಂದ ನಡಿಬೇಕು.
ಹ ಹೊಟ್ಟೆ ಬರ್ಬೇಕಲ್ರಿ ಎಲ್ಲಾನೂ ಬಂದಲ್ಲಿ ಮತ್ತೆ.
ಹಂಗೆ ಆದ್ರೆ.
ಏನೋ ಒಂದ ಮಾಡ್ಬೇಕು.
ಹೌದ ಅದೇ ಬೆಂಗ್ಳೂರ್ಗ್ ಹೋಗಿದ್ರಲ್ರೀ ಸುದ್ದನ ಯಾವಾಗ ಬಂದ್ರಿ ಬೆಂಗ್ಳೂರ್ಗ ಹೋಗಿ. ಬೀಜಾವಾಗ ಹಚ್ಚಿದ್ರೆ.
ಊರಿಗೆ ಹೋಗಿ ಬಂದ ಒಂದ ತಿಂಗಳ ಆಯ್ತ್ರ. ಬೆಂಗ್ಳೂರ್ದನ ಬಾಳ ಕಷ್ಟಕರ ಜೀವನ ಅಲ್ಲಿ.
ಬಿಡಿಯೋದಿತ್ ಡೆಲಿವರಿ ಬಾಯ್ ಕೆಲ್ಸ ಮಾಡ್ತಿದ್ವಿ.
ಹೌದ ಅದೇ ಸ್ಥತಿ ದತಿ ಅಂತಾರ ಅಲ್ಲದೇ ಮಾಡಿದ್ರೆ.
ಅದೇನ್ ಚೆನ್ನಾಗ ಆದ್ರಿ ಏನ್ ದಿನಕ್ ಮೂರ್ ಸಾವಿರ ಮಾಡ್ಬೋದು ನಾಲ್ಕ್ ಸಾವಿರ ಮಾಡ್ಬೋದ ಅಂತ. ವೀಡಿಯೋಸ್ ನೋಡ್ತಿರ್ತನ ಆನ್ಲೈನ್ದಾಗ ಇನ್ಸ್ಟಾಗ್ರಾಮ್ ದಾಗ ಬರ್ತಿರ್ತಾವ.
ಹನ್ನೆರಡು ಗಂಟ ತಾನ ಮಾಡಬೇಕ.
ಎಷ್ಟು ಎಷ್ಟ್ ಮಾಡ್ಬೋದ್ರಿ ಟಾರ್ಗೆಟ್.
ಎರಡ್ ಸಾವಿರ ಮೂರ್ ಸಾವಿರ ಒಂದ ನಾಕು ಸಾವಿರ ಹತದಾರೆ.
ಹಾ.
ಒಂದೆರಡು ದಿನ ಬರೀ ಸಾವಿರ ಹದ್ನೈದುನೂರ ಆಗ್
ಹ -ಲಕ್ಕನ್ ಲಕ್ಕನ್ ಬ ಎನ್
ಆರ್ಡ್ರ ಮೇಲೆ ಡಿಪೆಂಡ್ ಆಯ್ತವ ರ ಆರ್ಡರ್ ಜಾಸ್ತಿ ಬಂದ್ ಅಂದ್ರ ಆಗ್ತಾವ. ಎಲ್ಲ ಆ್ರರು ಬಂದತ್ತಲ್ಲ ಅಂದ್ರೆ
ಮಾಡ್ಬೋದ್ರೀ ಡೆಲಿವರಿ ಕರೆಕ್ಟ್ ಆಗಿ ಮಾಡಿದ್ರಿ ಆರಾಮಾಗಿ ನಾವ್ ಮಾಡ್ಕ ಬ ಯಾಕಂದ್ರ ಎಂಟ ಅವರ್ ಮಾಡಿದ್ರ
ಎಂಟಾವರ್ ಮಾಡಿದ್ರೆ ಅಷ್ಟೇ ಒಂದ್ ಎಡ್ ಸಾವಿರ ಮಾಡ್ಬೋದ ನೋಡ್ರಿ ಸಾವ ಎರಡ್ ಸಾವಿರ ಎರಡವರೆ ಸಾವಿರ ಒಳಗೆ ಪೆಟ್ರೋಲ್ ಹೋಗತಾರೆ ಎರಡ್ನೂರ ಪೆಟ್ರೋಲ್ ಮಾಡ ಹ ಗಸ್ತಗ ಬಾ ರೂಮ್ ಬಾಡಿಗೆ ಐತೆ ಊಟ ಮಾಡ್ಕೋಕ್ ಹೊರಾಗ
ಹ ಎಲ್ಲಾ ಹೊರಗಿಂದ ಆತದ್ರೀ ಖರ್ಚನ ಬಾಳ ಆತದ್ರರಿ ಎರಡ್ ಸಾವಿರ ಬಂದ್ರೆ ಒಂದ್ ಸಾವಿ ರೂಪಾಯಿ ಖರ್ಚ ಆಗಲ್ ಹೌದ್ರದ ನಂಗ
ಇಲ್ಲೇ ಊರಾಗ ದುಡಕಂಗ ಇರೋದ ಪಾಡ್ರ ನಿಮ್ಮಂಗಗೆ ಆರಾಮ ಅಂಗಡಿ ಆಕ ಮಂಬ
ಅ ಎಲ್ಲಾ ಕೊಂಡ್ಕೊ ಬೇಕಲ್ರಿ ಎದುರಾತದ
ಬಂದೆ ಹಂಗಗೆ ಸೇವೆಲ್ಲ ಮಾಡ ಬರಬರ್ದ ಕಷ್ಟ ಮಾಡ
ಬಿಜನೆಸ್ ಚಲ ರ ಗಾಮ ಗ
ಮಳೆಗಾಲದ ಜಾಸ್ತಿ
ಮಳೆನೇ ಬರೋವಲ್ರಿ ಎಲ್ಲಿ ಬಿಸ್ನೆಸ್ ಆತದ ಮಳೆ ಬಂತಂದ್ರ ಯಾವ ನೀರಾಗ ಪಾರಾಗ ಬಿದ್ದು ಫೋನ್ ಗಿನ್ ತೊಂಬತ್ತರ ಯಾವಂದ ಸರೀಸ್ ಗಿರೀಶ್ ಮಾಡೋದ್ ನಡೀತದೆ ಕೆಲ್ಸ
ಹ್ಮ್
ಮಳೆ ಇಲ್ಲ ಏನಿಲ್ಲ ಮಂದಿ ಬಲ್ಲಿನ ರೊಕ್ಕ ಇಲ್ಲ
ಅದ ಯಾವ್ದ್ ಆನ್ಲೈನ್ ಅ ಹೋಗಿದ್ರಲ್ರರಿ ಏನಾಯತಿರ
ಅದ ಆಯ್ತ್ ರಿ ಮುಗಿತ್ ಕಂಪ್ಲೀಟ್ ಆಯ್ತ ಸ್ವಲ್ಪ ಸರ್ಟಿಫಿಕೇಟ್ ಬರಂದ ಲೇಟ್ ಆದ್ರಿ
ದ್ದಲ್ರ ನ್ನ
ಹೌದು ಸರ್ಟಿಫಿಕೇಟ್ ಒಂದ್ ಎರಡ್ ತಿಂಗಳು ಲೇಟ್ ಆಗಿ ಬರ್ತದ ಅಂದ್ರ
ಎರಡು ತಿಂಗಳ ಲೇಟಾಗಿ ಬರ್ತದ ಅವಗ ಅವಿಗೆ ಕೊಡಲ್ಲ ಅವತ್ತ ಒಂದು ಒಂದು ವಾರ ಬಿಟ್ಟ ಕೊಡೋದಲ್ಲ ಅಂದ
ಇಲ್ಲರಿ ಒಂದು ಕೊಟ್ಟಾರ ಅದ ಒಂದು ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಬರ್ತ ಬಂತತ್ರಿ ಅದ ಒಂದು ಎರಡು ತಿಂಗಳ ಲೇಟಾಯ್ತು ಅಂತ ಎಳೆಯರು ಸರಿ ಸರಿ ಸ್ವಲ್ಪ್ ಕೆಲ್ಸ ಅದ ನಾನ್ ಆಚ್ತೀನ ತವ್ರಿ ಆಮೇಲೆ